ಆರಾಮ
ಹರಾಮ ಪ ನೀಿಿನ
ನಾಾರಾಮ ನೋ ನಾಷ್ಟ
ಪಯವಾಗ
ಹ್ಮ್ ಇಡೇನ್ ಮಾಡ್ರಿ
ಏನಿಲ್ಲ ಅೇ ಬಿಸಿ ಬೆಳೆಭಾತು ಮತ್ತೆ ಶೇವ
ಹ್ಮ್
ಹ್ಮ್ ನಿಮ್ದ
ಒಂದ್ ಉಪ್ಪಿ ಇಟ್ಟು ಸಿರ
ಉಪ್ಪಿಟ್ಟು ಹಸಿರಾ
ಹ್ಮ್
ಹ್ಮ್
ಎಲ್ಲ ಹೋಗಿದ್ದೇನೆೆ ಊರಿಗೆ
ಊರಿಗೆಲ್ಲಪ್ಪ ಹೋಗಿಲ್ಲ ಹೋಗಿಲ್ಲ ಹೋಗಿಲ್ಲ
ಹ್ಮ್್ಮ
ನೀವ ಹೋಗಿದ್ದೇನೆ ಟ್ರಿಪ್ಗ ಜಪ್ಪಿಗೆ ಎಸ್ ಎಲ್ಸ ಹೋಗಿದ್ದಾನ ಮೈಸೂರಿಗಂತ ಹೋಗಿದ್ವಿ ನಾವು ಈ ದನಲ್ಲಿ ಅದು ಮೈಸೂರ್ ಜೂ
ಹ್ಮ್
ಮತ್ತೆ ಆರ ಮನಿ
ಹ್ಮ್
ಮುರ್ಡೇ
ಚಾಮುಂಡಿ ಬೆಟ್ಟ ಬೆಟ್ಟ
ಅದೇ ಅದೇ ಅಲ್ಲಿಯ ಮಚ್ಚ ಸುರಂತ ಮತ್ತೆ ಅದರಲ್ಲ ಅವರು ಸ್ಟಾಚುಲಿ ಹ್ಮ್ ಸಾಕ ಹ ಕೇಳ್ಸ್ತಿಲ ಸ್ವಲ್ಪ ದೂರ ಹೋಗ್ಲೇ ಸ್ವಲ್ಪ ದೂರ ಹಕ ಕ ಆಸಲ್ಲ
ಗೋಳ
ಹಾ
ಹೋಗಿದ್ದು ಶ್ರಾವಣ ಬಳ್ಗಳ್ ಹ್ಮ್ ಹಾ
ಮತ್ತೆ ನೀವು ಹೋಗಿದ್ರೇನಾ ಮೈಸೂರಷ್ಟೇ ಹೋಗಿದಿ ಮತ್ತೆ ಅಲ್ಲಿ ಒಂದ್. ಒಂದ್ ಮುವತ್ತ್ ಮೂರ್ ಸಾವಿರ ಮೂರ್ ಸಾವಿರ ಕೊಟ್ಟು ಹೋಗಿದ್ದೀವಿ ನಾವು. ಎ ಎರಡ್ ದಿನ ಪ್ಲೇಸಸ್ ತೋರ್ಸಿದ್ರು. ಮತ್ತೆ ಲಾಸ್ಟ್ ದಿನ ಇದು ಜೆ ಆರ್ ಎಸ್ ಪ್ಯಾಟಿಸಿ ಪಾರ್ಕ್. ಜೆ ಆರ್ ಎಸ್
ಜೆ ಆರ್ ಎಸ್ ಹ್ಮ್
ಅದು ಒಡರ್ ಬೆಂಗ್ ಬೆಂಗಳೂರ್ ನ ಒಂಡರ್ಲ್ಗ್ವಜ್ ನೋಡು. ಮೈಸೂರಲ್ಲಿ ಅದೇ ತರ ಆಯ್ತದ್ ಹ ಸೇಮ್ ಅದೇ ಅದೇ ವಾಟರ್ ಪಾರ್ಕ್ ಅದು ಸೇಮ್ ಒಂಡ್ರಲ್ ಹತ್ರಾನ ಸೇಮ್ ಅದು. ಅದು ಮೈಸೂರ್ಲ್ ಅದು ಜೆ ಆರ್ ಎಸ್ ಪ್ಯಾಂಟೀಸ್ ಪಾರ್ಕ್ ಅದು ಸಾವಿರ ರೂಪಾಯಿ ಕೊಟ್ರೆ ಎಂಟ್ರೆ. ಸ್ಫೇಜ ಅಲ್ಲಿ
ಹ್ಮ್ ಒಳಾಗ.
ಹಾ
ಒಳಗೆ ಎಲ್ಲಾ ಮತ್ತೆ ದುಡ್ಡು ಕೊಡ್ಬೇಕು ಏನ ಕಾರ್ಡ್ ಕೊಡ್ತಾರ್.
ಕಾರ್ಡ್ ಕೊಡ್ತಾರ ಅಲ್ಲಿ ಕಾರ್ಡ್ ಕಾರ್ಡ್ ಕೊಡ್ತಾರೆ ಊಸ ಮಂದಿಗೆ ಸೇರಿ ಒಂದೊಂದು ಕಾರ್ಡ್ ಕೊಡ್ತಾರ್. ಎಲ್ಲರಿಗೂ. ಮತ್ತೆ ಒಂಟಿ ಒಂಟ್ ಟಿ ಶರ್ಟ್ ಕೊಡ್ತಾರೆ ಒಂದು ಪ್ಯಾಂಟ್ ಕೊಡ್ತಾ ಇದು. ಕೊಡ್ತ ಒಂದು ಶಾಟ್ಸ್ ಮತ್ತೆ ಅಲ್ಲಿ ಅಲ್ಲಿ ಮಧ್ಯಾಹ್ನ ಇದು ಲಂಚ್. ಜಲ ಅದಿ ಮತ್ತೆ ಜ್ಯೂಸ್ ಕೊಡ್ತಾರೆ ಮತ್ತೆ ಫ್ರೂಟ್ಸ್ ಕೊಡ್ತಾರೆ ಬೆಳಗ್ಗೆ ಹಾ ಬೆಳಗ್ಗೆ ಹತ್ತಕ್ಕೆ ಹೋದ್ರೆ ಮತ್ತೆ ಸಂಜೆ ಐದಕ್ ಬಿಡ್ತಾರೆ ಅಲ್ಲಿ. ಎಲ್ಲಾ ವಾಟರ್ ಗೇಮ್ಸ್ ಅಲ್ಲಿ ಇರುವುದು.
ನಾನ್ ನಂಗೆ ಟೆನ್ಷನ್ ಹೋಗಿದ್ದ್ ನೋಡ ನಾನ್.
ಎಲ್ಲಿ
ಸೌತ್ ಸೌತ್ ಕರ್ನಾಟಕ ಟ್ರಿಪ್ ದಕ್ಷಿಣ ಕರ್ನಾಟಕ್. ಒ ಮುರುಡೇಶ್ವರ ಕೃಷ್ಣಂದ ಟೆಂಪಲ್ ಹುಡ್ಕ್ ಇದಾಗ್ ಕೃಷ್ಣನ್ ಗುಡಿ. ಮಲ್ಪೆ ಬೀಚ್ ಮತ್ತೆ ಅಷ್ಟೇ ಆದ್ದ ಯಾವ್ದ ಹೊರನಾಡು.
ಹ ಅಲ್ಲೆ ಅಲ್ಲೆಲ್ಲ ಹೋಗಿ ಏನ್
ಹ್ಮ್ ಗುಡಿಗಳು ಎಲ್ಲ
ಹ್ಮ್
ಎ ದೇವ ಹಂಪಿ ಕರ್ದವು ಹೋಗೋದೇ ಹೋಗೇ ಇರ್ತೀವಿ ಜಾಸ್ತಿ
ನಾವ ಒಂದಿನ ಒಂದ್ಸ ನಾವ ಒಂದ್ಸರಿ ಹೋಗಿ ನಂಪಿಗೆ ಅಷ್ಟ ಜಾಸ್ತಿ ತ್ತಲ
ನಿಮ್ದ್ ನಿಮ್ದ್ರಾಗ ಬರ್ತತ ಅಲ್ೋ ನಿಮ್ ಜಿಲ್ಲೆದಾಗ ಬರ್ತೈತಿ ವಿಜಯನಗರದಾಗ
ನಮ್ ನಮ್ ಜಿಲ್ಲೆ ಪಫಸ್ಟ್ಗೆ ಇದು ಇತ್ತು ದಾವಣಗೆರೆ ಇತ್ತು ಪಫಸ್ಟಿಗೆಗ್ ನಮ್ದು ಅಮ ಬಳ್ಳಾರಿಯತ
ಮತ್ತೆ ಆಮೇಲೆ ವಿಜಯನಗರ ಆಯತು ಮೊನ್ನೆ ದು ಒಂದ ವರ್ಷನ್ನಾಗಿಲ ನ ಹಾಗೆ
ಹ್ಮದೇನು
ಹಾ ದಾವಣಗೆರೆ ನ ಭಾರಿ ಪಡಿತ ನಮಗೆ ಹತ್ರಗತಿ ಅಡ್ಡಾಡಕ್ ಏನಾರ ಕೆಲ್ಸ ಇದ್ರೆ ನಾರ ಕ್ಯಾಶ್ ಇನ್ಕಮ್ ಮಾಡ್ಸೋದ ಹತ್ರ ಒಂದ್ ದಿನಕ್ಕೆ ಆಗ್ಬೋದು ಅದು
ಹ್ಮ್
ಮೇಲೆ ಹೊಸ್ಪೇಟೆ ಆದಲ ಹೊಸ್ಪೇಟೆ ಆದ್ರ ಹೋಗಕ್ ಒಂದ ಮೂರ್ ತಾಸ ನಾಕ್ ತಾಸ ಬೇಕು
ಹತ್ನಾಡೆಯಿಂದ ಅವಿರ್ಬೂ ನಡೆ ಹ್ಮ್
ಮಳೆಯಿಂದ
ಹ್ಮ್
ಎರಡು ತಾಸ ಬೇಕ ಎಡುವ್ರ ತಾಸು
ಇಲ್ಲ ನಿಮ್ ತಾಲೂಕ್ ನ ಮಾಡ್ತಾರಲ್ಲ ತಾಲೂಕ್
ತಾಲೂಕನಾಗ ಮಾಡ್ತಾರ ಗೊತ್ತು ಮತ್ತ ಏನಾರ ದೊಡ್ಡವೇನಾರ ಇದ್ರ ಅಲ್ಲೇ ಅಲ್ಲೇ ಮಾಡ್ಸಕಲ್ಲ ಜಿಲ್ಲೆಗ ಹೋಗಿ
ಹ್ಮ್
ಮೆಂಟ್ಸ್ ಇದ ಏನಾರ ಮಾಡ್ಸೋದು
ಹ್ಮ್
ಹ್ಮ ಅದಕ್ಕ
ಹೋತಿರಿ
ಹ್ಮ್
ಗಂಜನಾದ್ರಿ ಬೆಟ್ಟೆಗೆ ಹೋಗಿದ್ದೆ
ಹೋಗಿಲ್ಲ ನಾ ಜಾಸ್ತಿ ಅಗಡೆ ಅಡ್ಡಾಡಿಲ್ಲ ನಾನ ಬೇಕಾದ್ರೆ ದ ದಾವಣಗೆರೆ ಗಳ ಎಲ್ಲ ಅಡ್ಡಿ
ನನಗೆ ಲಾಸ್ ಆಗಿಹೋಯಿತು
ಏಷ್ಯಾದಲ್ಲಿ ಅದೇ ಒಂದು ದೊಡ್ಡ ಗ್ಲಾಸ್
ಹೌದು ಏಷ್ಯಾದಲ್ಲಿ ಹೌದು
ಎಷ್ಟು ಕೋಟಿ ಇತ್ತು ಅದು ದಾವಣಗೆರೆಯಲ್ಲಿ ಇದೆ
ಹ್ಮ್
ಎಷ್ಟೋ ಕೋಟಿ ಇದೆ ಅಂತ ಹೇಳ್ತಿದ್ರು
ಅಷ್ಟೇ ಮತ್ತೆ ಏಷ್ಯಾದಲ್ಲಿ ನಂಬರ್ ವನ್ ಅಂದ್ರೆ ಮತ್ತೆ
ಅದೇ ಮತ್ತೆ ನಂಬರ್ ವನ್
ಹೂ ಮತ್ತೆ ಜಾಸ್ತಿನೇ ಇರುತ್ತೆ ಅದು ಏನು
ಹಾ
ಏನೇನ್ ಬೆಳಿತೀರಿ ನೀವು
ನಾವೇನು ಅಡಿಕೆ ಬೆಳಿತೀವಿ ತರಕಾರಿ ಬೆಳೆತೀವಿ ಮತ್ತೆ ಈ ಮಳೆಗಾಲಸೀಸನ್ ಇದು ಮೆಕ್ಕೆಜೋಳ ಬೆಳಿತೀವಿ ಮೆಕ್ಕೆಜೋಳ ಬತ್ತ ಇದು ಜೋ
ಒಂದ್ ಎಷ್ಟು ಎಕರೆ ಬೆಳಿತೀರಿಲ್ಲ
ನಮ್ದು ಏಳು ಎಕರೆ ಇದೆ ಅದರಲ್ಲಿ ನಾಲ್ಕು ಎಕರೆ ಅಡಿಕೆ ಹಾಕಿದೀವಿ
ಹ್ಮ
ಅಡಿಕೆ ಒಳಗ ಒಂದು ಅಡಿಕೆ ಒಳಗ ಮತ್ತೆ ಮೆಕ್ಕೆಜೋಳ ಹಾಕ್ತಿೀವಿ
ಅಂದ್ರೆ ಅಡಿಕೆ ಮಧ್ಯದಾಗ ಮೆಕ್ಕೆಜೋಳ
ಎರಡ್ ಎಕರೆ ಮೆಕ್ಕೆಜೋಳ ಹಾಕ್ತೀವಿ
ಹ್ಮ್
ಮತ್ತಿನ್ನ ಎರಡ್ ಎಕರೆ ಮೆಣಸಿನಕಾಯಿ ಹಾಕ್ತಿವಿ ಕೈಗೆ ಟಮೋಟೊ ಮತ್ತೆ ಉಳ್ಳಾಗಡ್ಡಿ ಮಿಕ್ಕಿದ್ದು ಮೂರ್ ಎಕ್ರೆ ಬೆಜ್ಜಲ್ನಾಗ ಮೆಕ್ಕೆಜೋಳ ಹಾಕ್ತಿವಿ ಮತ್ತೆ ಹ್ಮ್.
ಟಮೋಟ ಮತ್ತು ತರಕಾರಿ.
ತರಕಾರಿನ ಹಾಕೆ ಹಾಕ್ತೀವಲ್ಲ ಟೊಮಾಟೊ ಮತ್ತೆ ಇದು.
ಹೆಂಗೆ ಅದು ನರ್ಸರಿ ತರ ಮಾಡ್ತೀರಾ. ಕೇಸರಿ ಕಲರ್ ದು ಬಟ್ಟೆ.
ಅದು ನರ್ಸರಿ ಒಳಗಡೆ ಮಾರ್ತಾರೆ ಗ್ರೀನ್ ಕಲರ್ ಮ್ಯಾಟ್ ಸೀಡ್ಸ್ ಮಾಡದ್ ಅದು.
ಹೋ ಅದಾ.
ನಮ್ ಕಡೆನು ಮಾಡ್ತಾರೆ ಸೀಡ್ಸ್ ಆದ್ರೆ ನಾವು ಮಾರಲ್ಲ ಅಷ್ಟೇ.
ಹ್ಮ್.
ಖರ್ಚು ತುಂಬಾ ಆಗುತ್ತೆ. ತುಂಬಾ ರಿಸ್ಕ್ ಇದೆ.
ಎಷ್ಟಕನಾದು
ಹ್ಮ್. ಆದ್ರೆ ಬಾರಿ ಕೆಲ್ಸವು ನಾವ್ ತರಕಾರಿ ಡೈರೆ. ಪೇಟೆ ಕೊಡ್ತೀವಿ.
ಮಾರ್ಕೆಟಿಗೆ ನಿಮ್ ಲಾಭ ಆತ್ತ ನಿ್ದ ಲಾಭ ಆಗತ್.
ರೇಟ್ ರೇಟ್ ಮಚ್ಚ ಪಾಿದ್ರೆ ಲರಾಭ ಆಕತ್ತಪ್ಪ ಮತ್ತೆ.
ಒಂದ್ ಪುಟ್ಟಿ ಎಷ್ಟ ಅದು ಇಪ್ಪತ್ತೈದು ಕೆಜಿ ಇಟ್ರಿ.
ಇಪ್ಪತ್ತಟೀ ಮತ್ತೆ ಇದು ಬಾಕ್ಸ್ ಅದು ಅದು ರೇಟ್ ಹೆಂಗ್ ಇರ್ತದ ಅದ್ರ. ದು ರೇಟ್ ಐನೂರು ರೂಪಾಯಿ ಇದ್ರಾ. ಅಲ್ಲ ಅಲ್ಲಾ ಐನೂರ್ ಆರ್ನೂರು ರೂಪಾಯಿ ಇರ್ತತಿ.
ಹ್ಮ್.
ರೇಟ್ ಹೆಂಗಿರುತ್ತ ಅದ್ರ ಮೇಲೆ ಡಿಪೆಂಡ್ ಆಗತ್ತದು ಒಂದ್ಸರಿ ಒಂದು ಒಂದು ಎರಡು ವರ್ಷದಿಂದೆ. ಒಂದು ಒಂದ. ದು ನಾವು ಮುಕ್ಕಾಲಗ್ರೀ.
ಹ್ಮ್.
ಒಂದು ನೂರ ಮೂರ ನೂರ ಎಂಟು ಭಾಗ ಸಡದಿದ್ವಿ ಟೊಮಾಟೊ. ಬಾಕ್ಸ್ ಇಪ್ಪತ್ತೈದು. ಕೆ ಜಿ ಓ.
ಹ್ಮ್.
ಅವತ್ ರೇಟು ಮಾರ್ಕೆಟಿಗೆ ಮೂರ್ ಸಾವಿರದ ಐನೂರ ನ್ ಇತ್ತು.
ಬ್ಮ
ಹ್ಮ್ ಎರಡೂವರೆ ಲಕ್ಷ ಮೂರು ಲಕ್ಷ ಆಗಿತ್ತು ಒಂದ ಬಿಡಿಗೆ
ಹ್ಮ್ದ ಲಾಭವಾಗ
ಹಾ ಮತ್ತೆ ಅದ್ರಾಗ ಇದು ಹಮಾಲಿ ಬಾಡಿಗೆ
ಹ್ಮ್
ಬೆಳ್ಳಾ ದಳ್ಳಾಳಿ
ಖರ್ಚ ತಗದೆ ಎಷ್ಟು
ಆ ಒಂದು ಮೂರ್ ಎರಡೂುವರೆ ಮೂರ್ ಲಕ್ಷ ಬಂತೇನ
ತಗದ ಖರ್ಚೆ.
ಹ ಒಂದ್ ಬೀಳ್ ನಾಗರ್
ಹ್ಮ
ಒಂದ್ಸರಿ ಒಂದ್ಸರಿ ಯಾವ್ದ ದಾಗ ಅಷ್ಟ ಬಂದಿತ್ತು ಎಲ್ಲಾ ಟೋಟಲ್ ಅಂದ್ರೆ ಒಂದ ಆ ಆರ್ಯೊಲಕ್ಷ ಬಂದಿತ್ತು ಮುಕ್ಕಳ ಎಕ್ರೆಗೆ ಮ ಈ ವರ್ಷ ಹಾಕಿವಿ ರೇಟ್ ಐತಿ ಇವಾಗ ಎಲ್ಲಾ ಮಳೆ ಬಂದ ಎಲ್ಲ ಇದಾಗೈತ ಪ ಕಳ್ತೋಗೈತೆ ಎಲ್ಲ ಕಾಯಿಗಳು
ಕೊಳ್ತು ಬಿಟ್ಟಾವ
ಹ್ಮ್ ನೋಡ್ರೆ ಈವಾಗ ರೇಟ್ ಜಾಸ್ತಿ ಐತಿ ಇವ ಎಂಟ್ನೂರು ರೂಪಾಯಿ ಐತಿ ಮನ್ನ ಫೋನ್ ಮಾಡಿ ಅ ನ ಅಪ್ಪಾಜಿ ಹೇಳ್ತಿದ್ರಂಗ
ಮತ್ತೆ ಈಗಲ್ಲ ಮಳಿ ಬಂದ್ ಕೊಡ್ತ ಇರ್ತವಲ್ಲ ಮತ್ತೆ ಅದಕ್ಕೆ ರೇಟ್ ಜಾಸ್ತ ಆಗಿರೋದ್ ಹ್ಮ್ ಮತ್ತ ಅಷ್ಟೇ ಟಮಾಟೋ ಅಷ್ಟೇ ಹಾಕ್ಯಾರ ನೀಮ್ ಸೇತ
ಟೊಮಾಟೊ ಹಾಕ್ಯಾರ ಮತ್ತೆ ಮೆಣ್ಸಕಾಯಿ ಹಾಕಿವಿ ಮೆಣಸಿನ್ಕಾಯಿ ಇಪ್ಪತ್ತೈ ಕೆಜಿ ಮೆಣಸಿನ್ಕಾಯಿ ಇರ್ತವು ಒಂದೊಂದ್ ಸಕಡಿಮ ನದ
ಕೆ ಜಿ
ಅವು ಬೇರೆ ಅವು
ಹ್ಮ್
ನಮ್ದು ತಳ್ಳಗಿರಕಾಯಿ ಅದು ಏನ ಹೆಂಗಿರ್ತ ಏನಂತರ್ಲ ಅದು
ಆ ಸರ್ಕಾಯ
ಹ್ಮ ಅದೇ ಹಸಿಕಾಯಿ ಅದ ತೆಳ್ಳಕ ಇರ್ತೇತಿ ಅದ್ರಾಗ ದಪ್ಪ ದಪ್ಪ ಇರ್ತಾವಲ್ಲ ಹಾ ಅವು ಜಾಸ್ತಿ ಅವು ಸ್ವಲ್ಪ
ಹಾ
ನಾವಮ್ಮ ನಾವು ಬೆಳೆಯೋದು ಸ್ವಲ್ಪ ಕಡಿಮ ಬಂದ ಮೂವ ರೂಪಾಯಿ ಇಪ್ಪತ್ತೈದು ರೂಪಾಯಿ ಹಂಗ ಹೋಗವ್ ಕೆಜಿ ಚೆನ್ನಾಗ ರೇಟ್ ಚೆನ್ನಾಗಿದೆ ನಲ್ವತ್ ರೂಪಾಯಿ ರೂಪಾಯಿ ಹ ಹೋಗು ಹ್ಮ್ ಮತ್ತತ್ ಅದ್ರಾಗೂ ಸೀಡ್ಸ್ ಮಾಡಿದ್ರೆನಾ ಇದು ಮಾಡ್ತಾರಲ್ಲ ನರ್ಸರಿ ನರ್ಸ್ ಸರಿ ಒಳಗ ಆತರ ಹಾಕಿದ್ರೆ ಮತ್ತೆ ಬೀಜ ಮಾಡ್ತಾರ ಬೆಳೆದು ಬೀಜ ತೆಗ್ದು ಎಲ್ಲ ಸೋಸಿ ಇದು ಮಾಡ್ತಾರದನ್ನ ಒಂದ್ ಬೀಜಕ್ಕೆ ಐದು ಒಂದ್ ಕೆಜಿ ಬೀಜಕ್ಕೆ ಎಷ್ಟು ಸಾವಿರನ ತೈತ
ಅದೇ ಅಲ್ಲ
ಹಾ
ಅದು ಬೆಣಸಿಕಾಯಿ ಸೀಡ್ಸ್ ಮಾಡಿ ಚಂದೇನು
ಅದು ಸ್ವಲ್ಪ ರಿಸ್ಕ್ ಜಾಸ್ತಿ ಇದ್ರಾಗ ಹಾ ಮತ್ತೆ ಇದು ಲೇಬರ್ಸ್ ಬಾಳ ಬೇಕದಕ್ಕ ದಿನ ಅದನ ಮಾಡ್ಸಕದ ನ ಒಂದಿನ ಬಿಡಂಗಿಲ್ಲ ನರ್ಸರಿ ಒಳಗ ಹ್ಮ್
ಲಾಭನ ಇರುತ್ತೆ ಖರ್ಚು ಇರುತ್ತೆ
ಹಾ ಮತ್ತೆ ಕೆಲ್ಸ ಜಾಸ್ತಿ ಇದರೊಳಗ ಹ್ಮ್
ನೀವ್ ಅಡುಗೆ ಬರುದು ಸ್ಕಾಯಿ
ಏನ
ಅಡಿಕಿ ಬೆಳೆ ದೋಡ್ಡುವ ಸಣ್ಣುವ
ಏನ್ ಹೇಳು
ಮರ ಆಗ್ಯಾವನ ಅಡಿಕೆ ಆಗ್ಲೇ
ಆಗೇವ ಲೇ ನಾಲ್ಕು ವರ್ಷ ಮೂ ಮೂರು ವರ್ಷ ಆಯ್ತ್ ಹಾಕಿ ನಾವು
ಹ್ಮ್
ಇವು ಫಲಕ್ ಬಂದೊತ್ತಿಗೆ ನಂದ್ ಮೂರ್ ತಿಂಗಳು ನಾಕ್ ತಿಂಗಳು ಅಲ್ಲೇ ಒಂದ್ ಬಂದು ಹರಿಬೇಕು ಅವು
ಅವು ಪುಲ್ ರೇಟ್ ಇರತಾವಲ ಅಡಿಕಿ
ಆ ಜಗ್ಗಿ ರೇಟ್ ಟು ಬಾರಿ ರೇಟು ಕ್ವಿಂಟಲ್ಲಿಗೆ ಎಂಬ ಹತ್ತು ಸಾವಿರೇನೋ ಐತಿ
ನಿಮ್ ನೋಡ್ದಾಗ ಎಷ್ಟು ಬರ್ಬೋದು
ಅದು ಕ್ವಿಂಟಲ್ ಲೆಕ್ಕ ಅಲ್ಲ ಒಂದ್ ಬೀಡಿನ ಲೆಕ್ಕ ಅದು ಪೂರ್ತಿ ಅದು ಆಮ್ಯಾಗ ತೂಕ ಮಾಡ್ತಾರಲ್ಲ ಒಂದ ಹದ್ನೈದು ಟ್ಯಾಕ್ಟರ್ ಗಟ್ಟಲೇ ತೂಕ ಮಾಡ್ತಾಯಿದೆ.
ಟ್ರ್ಯಾಕ್ಟರಿ ಗಟ್ಲೇ
ಹಾ ಇದು ಇದ್ರೆ ಮಾತಾಡ್ತ ಇದಮ್ಮ ಮೇಕ್ಕಿಜ್ವಳ ತೂಕ ಮಾಡ್ತಿವಲ್ಲ ನಾವು ಲಾರಿವು ಹಾ ಹಂಗ ಅಂತೂಗ ಮಾಡ್ತಾರ ಹ್ಮ ಮತ್ತೆ ಏನ್ ಗೊತ್ತ ಅದ್ರ ಅದ್ರೊಳಗನೆ ಇದು. ಅಡಕಿ ಹರದು ಮತ್ತೆ ಕುದಸ್ತಾರಲ್ಲ.
ಹ್ಮ್
ಹ್ಮ್ ಆತರ ಮಾಡಿದ್ರ ಆತರ ಪ್ರೊಸೇಸ್ ಮಾಡಿ ನೀ ಮಾರಿದ್ರ ಒಂದ್ ಕ್ವಿಂಟಲ್ಗೇ ಎಂಬತ್ತೈದ್ ಸಾವಿರ ಇರುತ್ತೆ ಇವಾಗ ನೀ ಅಡ್ಕಿ ಕುದ್ದುಸಿ ಮಾರಿದ್ರಯತಲ್ಲ.
ಹ್
ಕ್ವಿಂಟಲಾಗ ಎಂಬತ್ತೈದ ಸ ತರಗತಿ ಹ್ಮ ಮತ್ತೆ ನೀ ಹಂಗ ಮಾರಿದ್ರ ಹಂಗ ಹಸಿ ಹೂ ಮಾರಿದ್ರ ಹತ್ ಸಾವಿರ ಹದ್ನೈದು ಸಾವಿರ ಇರ್ತದ ರೇಟ್ ಒಂದ್ ಕ್ವಿಂಟಲಗೆ
ಹಶ ನಿ ವಣೀೇಶ್ ಮಾಡಿದ್ರ
ಹ ಎಂಬತ್ತೈದ ಸಾವಿರ ಎಂಬತ್ತೈದ್ ಸಾವಿರ ಒಂದ ಕ್ವಿ ಟಲಗೆ
ಅಬಬಬ ಒಣಗ್ಸದಕ್ ಅಷ್ಟೇನ ಅವು ಹ್ಮ್ ತುಮಕೂರು ಕಡೆ ಮಾಡ್ತಾರಿಲ್ಲ
ಅಲ್ಲೇ ನಮ್ ಸೈಡ್ ಮಾಡ್ತಾರ ಒಂದ್ ಊರ ಇತ್ತ ಅಲ್ಲಿ ಬರಂಸಗರ್ ಅನ್ ತ. ಹ್ಮ್ ಅಲ್ಲಿ ಮಾಡ್ತಾರ ನಾವು ಮಾಡ ರಲ್ಲಸ್ಟೆ ಒಂದ್ ಸೈಡ್.
ಹ್ಮ್ ಹ್ಮ್ ರಮೇಶ್ ಬರ್ಬೇಕೀಲ್ಲ ನೀವು
ನಮಗಿದು ಗೊತ್ತಿಲ್ಲ ಹೇಗ್ ಮಾಡ್ಬೇಕಂತ್ ಇದು
ಹ್ಮ್ ಹ್ಮ್
ಮತ್ತೆ ಜಾಗನೂ ಇಲ್ಲ ಅಷ್ಟಕ್ಕೊಂದು ಮನೆ ಹತ್ರ.
ಹಾ
ಹಾ ಮತ್ತದು
ಹ್ಮ ಸರಿ
ಆದ್ರೂ ಒಂದೊಂದ್ ಗಿಡ ಒಂದೊಂದ್ ಗಿಡ ಹೋದ್ರೆ ಪೂರ್ತಿ ನೋವು ಒಂದ ಇದು ರೋಗ ಬಂದ್ರೆ ಒಂದೊಂದ್ ಗಿಡನ ಹೋಗಕತ ಬಾರಿ ರಿಸ್ಕ್ ಅವು
ಹ್ಮ್
ಹ್ಮ್ ಮತ್ತೆ ಔಷಧಿ ಡಕರ ಒಂದೊಂದ್ ಎಕರೆಗಂತತ್ರ ಹದ್ನೈದು ಸಾವ ಬಚಾರ ಹಕ್ಕ ಔಷಧಿಗೆ
ಇಪ್ಪತ್ ಸಾವಿರ ನಿಮ್ದ ಎಷ್ಟು ಮೂರು ಎಕರೆ ಅದಾವ ಮೂರ್ ಎಕರೆ ಅಂದ್ರೆ ಆವ ಸಾವರ ಬೇಕೇನೆ ಬರಿ ಔಷ
ಐವತ್ ಸಾವಿರ ಐವತ್ತೈ ಸಾವಿರ ಹಂಗಕ ಹ ಒಂದೊಂದ್ಸರಿ ಆರ್ ಆರು ತಿಂಗಳು್ಟ್ಟು
ಅಲ್ಲಿ ಗಾಯಿಗಳು ಹೊಡನ ಕೆಲ ಬೇರೆಗೆ ಅವಶ್ಯ